ಹಲೋ
ಕೇಳುಸ್ತಾ ಇದ್ದೇನೋ
ಹಾ ಕೆಲ್ಸ್ತದೆ ನಮಗ್ ಕೆಳ್ಸ್ತಾ ಇದ್ದಾ
ಕೂಡ ಕೇಳಸ್ತಾ ಇದಿ ನೋಡಪ್ಪಾ ನಿಮ್ಗು
ಹಾ ನಮ್ಮೂನ ಕೇಳತಾ ಇದ್ದೆ ಯಾವಾಗ ಸ್ವಲ್ಪ ನಡವರ್ಕ್ ಪ್ರಾಬ್ಲಮ್ ಬರುತ್ತೆ ಸ್ವಲ್ಪ ದೂರ ಸ್ವಲ್ಪ ನೆಟ್ವರ್ಕ್ ಬಾ
ಹೌದಾ ನಂದ ಮಲೆ ಅಂತ ಫುಲ್ ನೆಟ್ವರ್ಕ್ ಇದೆ
ಫುಲ್ ಇದಿಯಾ ಓಕೆ ಮಾತಾಡಿ ಎಲ್ಲಾ ಚೆನ್ನಾಗಿದ್ರಲ್ಲ
ಹಾ ನಾವು ಕೂಡ ಚೆನ್ನಾಗಿದೀರ ನಡಪ್ಪಾ ನೀವು್ ಚೆನ್ನಾಗಿದೀರಾ
ಹ್ಮ್
ಅದೇ ಆ ಹೇಳಕತ್ತಿದರಲ್ಲ ಅದೇ ಏ ಜನಸಂಖ್ಯೆ ಸಮತೋಲರಣ ಅಂತ ಹೇಳಿ
ಹ್ಮ್ ಹ್ಮ್
ಅದೇ ರೀಸನ್ ನೋಡ್ರಿ ನಮ್ ನಮ್ಮ ದೇಶ ಮುಂದಕ್ಕೆ ಬರ್ಲಾರ ಕಾರಣ ಅಂತಂದ್ರೆ ಅದೇ ನೋಡಿ
ಅದೆಂಗ್ ಹೇಳ್ತಿಯ
ಅದೇ ಹೆಂಗಗೆ ಹೇಳ್ತೇನ ಅಂತಂದ್ರೆ ಅದು ಒಂದೇ ಕಾರಣ ಅಂತ ಹೇಳಿಲ್ಲ ಆದ್ರೂ ಕೂಡ ಹಲವಾರು ಕಾರಣಗಳಾವ ಹಲವಾರು ಕಾರಣಗಳಲ್ಲಿ ಅದೊಂದು ಕಾರಣ ನೋಡಿ
ಹ್ಮ್
ಈಗ ಪ್ರಸ್ತುತವಾಗಿ ನೀವು ಯಾವುದೇ ದೇಶವನ್ನು ಉದಾಹರಣೆಯಾಗಿ ತಗೊಳ್ಬಹುದು ಈಗ ಇಲ್ಲಿ ನೋಡಿ ಚೈನಾ ನೋಡಿ ಚೈನಾ ನೋಡಿ ಚೈನಾದಲ್ಲಿ ಈಗ ಎಷ್ಟು ಜನಸಂಖ್ಯೆ ಇದೆ ಅಂತಂದ್ರೆ ಸೆಕೆಂಡ್ ಇದೆ ಜನಸಂಖ್ಯೆೆಯಲ್ಲಿ ಅದು ಇದು ಕೂಡ
ಹ್ಮ್ ಜನಸಂಖ್ಯೆ ಜಾಸ್ತಿ ಇದಾವ್ರಲ್ಲ
ಅಲ್ಲಿೂ ಕೂಡ ಜಾಸ್ತಿನ ಇದ್ದಾರೆ ಈಗ ನಮ್ದು ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯನ್ನು ಹೊಂದಿರತಕ್ಕಂಥ ದೇಶ ಆಗ್ಬೇಕಂದ್ರೆ ಈಗ ಒಂದು ಎರಡು ವರ್ಷ ಆಯ್ತು ನಮ್ ಭಾರತ ಆಗಿ
ಹೌದು
ಅದೇ ಎರಡು ವರ್ಷದ ಹಿಂದ ಹತ್ತು ವರ್ಷದ ತನಕ ಚೈನಾನೇ ಇತ್ತು ಅಲ್ಲಿ
ಹಾ
ಆದ್ರೂ ಕೂಡ ಈವಾಗ ಪ್ರಸ್ತುತ ಏನಿದೆ ಅಂತಂದ್ರೆ ಅದು ಎಷ್ಟು ಮುಂದುವರೆದಿದೆ ಅಂತಂದ್ರೆ ಈಗ ಪ್ರೆಸೆಂಟ್ ಆಗಿ ಈಗ ಅಮೆರಿಕ ಅಮೇರಿಕ ಕೂಡ ಅದು ಟಕ್ಕರ್ ಕೊಡ್ತ ಏನಂತಂದ್ರೆ ಅಮೆರಿಕ ಕೂಡ ಅದು ಹರೋದಿಲ್ಲ ಅಷ್ಟು ಮುಂದಕ್ಕೆ ಬಳದಿದೆ ಅಷ್ಟು ಡೆವಲಪ್ಮೆಂಟ್ ಆಗಿದೆ ಅದು
ಹೌದಾ ಆತರ ಬೆಳೆದಿದೆ ದೇಶ ಅದು
ಹಾ ಈಗ ಪ್ರಸ್ತುತವಾಗಿ ಅಮೇರಿಕ ಕೂಡನು ಯಾರಿಿಗೆ ದೇಶ ಆದ್ರೂ ಕೂಡ ಹೆಂಜು ಹದರೋದು ಹದಿರೋದಿಲ್ಲ ಅದು ಇನ್ನವರೆಗಾದ್ ಕೂಡ
ಇಲ್ಲ ಅಮೇರಿಕ ದೇಶಕ್ಕೆ ಇವಾಗ ವಿಶ್ವದ ದೊಡ್ಡಣ್ಣ ಅಂತ ಕಿರ್ತಾರ್ರ ಇವಾಗ
ಹ ದೊಡ್ಡಣ ಅಂತ ಕರಿತಾರಲ್ಲ ಆದ್ರೆ ಇದು ಚೈನಾ ಇದೆ ಅಲ್ಲ ಅದಕ್ಕೆ ಅಂಜಿಸಬಿಟ್ಟಿದೆ ಅದು ಚೀನಾ ಜೊತೆಗೆ ಏನಾದ್ರು ಮಾಡ ಹಾ ಹೋದ್ರು ಕೂಡ ಇನ್ನೂರಿಗಾದ್ರರು ಕೂಡ ಅನ್ಸುತ್ತಿದೆ ಯು ಎಸ್ ಏನಿದೆ ಅಲ್ಲ ಅಮೆರಿಕ ಅದು ಚೈನ ಜೊತೆಗೆ ಏನೇ ಮಾಡ್ಲಿ ಅದು ಅದು ಸುಂಕವನ್ನು ಹೆಚ್ಚಿಗೆ ಮಾಡ್ಲಿ ಅ ಏನೇ ಮಾಡಿದ್ೂ ಕೂಡ ಅದು ಹೆಚ್ಚಿಗ ಅದು ಹಂಜುತ್ತದೆ ನೋಡಿ ಈಗೆ ಪ್ರಸ್ತುತವಾಗಿ ಅ ಅಷ್ಟು ಮಟ್ಟಿಗೆ ಬೆಳೆದ ಬಿಟ್ಟಿದದು ಚೈನಾ
ಅಷ್ಟು ಟ್ರಾಂಗ್ ಆಗಿ ಬೆಳದ್ ಬಿಟ್ಟತಿ ಇವಾಗ
ಈಗ ನಮ್ಮ ಭಾರತದಲ್ಲಿ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಆದ್ರೆ ಅಲ್ಲಿ ಎಷ್ಟಿದೆ ಅಂತಂದ್ರೆ ಒಂದು ಒ ನೂರ ನಲವತ್ತು ಇದೆ ಅಷ್ಟೇ ನಮ್ಗೆ ಅವರಿಗೆ ಒಂದು ಐದು ಕೋಟಿ ಜನಸಂಖ್ಯೆ ಅಷ್ಟೇ ಫರಕ್ ಇದೆ
ಹಾ
ಅಷ್ಟೇ ಜನಸಂಖೆ ಐದು ಕೋಟಿ ಜನಸಂಖೆ ಫರಕ್ ಇದ್ರು ಕೂಡ ಅವ್ರು ವಲಿಸಿ ಸಮಾನತೆ ಎಷ್ಟಿದೆ ಅಂತಂದ್ರೆ ಸಮಾನತೆ ಎಷ್ಟಿದೆ ಅಂದ್ರೆ ಹೆಣ್ಣು ಮಕ್ಕಳು ಲಿಂಗ ಸಮಾನತೆ ಅವ್ರ ಬಲ್ಲಿ ನೈಂಟಿ ಏಟ್ ಪರ್ಸೆಂಟೇಜ್ ಲಿಂಗ ಸಮಾನತೆ ಇದೆ
ಹೌದೌದು ಅವರು ನಂಬ್ಕೆಂತ ಫಾಸ್ಟ್ ಅಲ್ಲ ಇವಾಗ
ಹಾ ಹೆಂಗ ತಂದ್ರ ಯ ಅವರು ಪ್ರತಿ ಸಾವಿರ ಹುಡುಗರುಗಳಿಗೆ ಅವ್ರ ಬಲ್ಲಿ ಒಂಬೈನೂರ ತೊಂಬತ್ತೆಂಟು ಹೆಣ್ಣು ಮಕ್ಕಳು ಇದ್ದಾರೆ
ಹ್ಮ
ಹ ನಂಬಲ್ಲಿ ಹಿಂಗ ಹೆಚ್ಚ ಕಡಿಮೆ ಹೆಚ್ಚು ಕಡಿಮೆ ಇದ್ದೆ ಸಲುವಾಗಿ ಏನಾಗುತ್ತೆಂದ್ರೆ ಯಾವ ವಯಸ್ಸಿನಲ್ಲಿ ನಾವು ಏನ್ ಮಾಡ್ಬೇಕು ಏನಿಲ್ಲ ಅಂತೇಳಿ ಮಾಡಿದ್ರೆ ನಾವು ಜೀವನದಲ್ಲಿ ಮುಂದೆ ಬರಕ್ ಸಾಧ್ಯ ೋಗುತ್ತ ಆದ್ರೆ ನಾವು ಈ ಆವಸ್ ನಲ್ಲಿ ಏನ್ ಮಾಡ್ಬೇಕು ಅದೆಲ್ಲಾ ಉಲ್ಟಾ ಪಲ್ಟ ಮಾಡ್ತಾಿದೀವಿ ನಾವೀಗ
ಹ ಹೌದೌದು ನಿಜ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್
ಈಗ ನಾವು ಒಂದೇದ್ರಲಿಂತ ಆ ಡಿಗ್ರಿ ಮುಗಿಯವರೆಗೂ ನಾವು ಓದ್ತಿವಿ ಆದ್ರೂ ಕೂಡ ನಾವು ಒಂದು ಯಾವುದೇ ಆಗ್ಲಿ ದೊಡ್ಡ ದೊಡ್ಡ ಕೋರ್ಸ್ ಮಾಡಿದ್ರು ಕೂಡ ಕಂಪ್ಲೀಟ್ ಮಾಡಿ ಕುಂತಿದ್ರು ಕೂಡ ನಮ್ಗೆ ಯಾವ್ದಾದ್ರು ಒಂದು ಒಳ್ಳೆ ಜಾಬ್ ಸಿಗ್ಬಹುದು ಅಂತೇಳಿ ಇನ್ನವರೆಗಾದ್ರರು ನಂಬಲ್ಲಿ ಗ್ಯಾರಂಟಿ ಇಲ್ಲ
ಹಾ ಇಲ್ಲ ಇಲ್ಲ ಗ್ಯಾರಂಟಿ ಇಲ್ಲ
ಆದ್ರೆ ಅವ್ರ ಕಡೆ ಹೆಂಗಿದೆ ಅಂತಂದ್ರೆ ಅವ್ರ ಬಳಿ ಓದಿರಿದಂತ ಅಂತ ನರ್ಸರಿ ಹುಡುಗರೆ ಒಂದಂದ್ರೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಹುಡುಗ್ರೆ ಎಂತೆ ಎಂತೆ ಎಂತ ಅವವಿಷ್ಕಾರಗಳನ್ನ ಮಾಡ್ತಾರೆ ಅವರು ಅವ ಏನಂದ್ರೆ ಹೆಲಿಕಾಪ್ಟರ್ ಮಾಡಿ ಬಿಟ್ಟಿದ್ರು ಮತ್ತೆ ಒಂದೊಂದ್ ಹೊಸ ಹೊಸ ಕಂಪನಿ ಓಪನ್ ಮಾಡೋ ಮತ್ತೆ ಇಥ ಎ ಐ ಕಂಪನಿಗಳನ್ನು ಕ್ರಿಯೇಟ್ ಮಾಡೋದು ಇಂತ ಎಂತ ಎಂತ ಮಾಡ್ತಾರ ಅಲ್ಲಿ ಯಾಕಂತಂದ್ರೆ ಅವ್ರಿಗೆ ನಂಬಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಓದೋದ್ರ ಅಲ್ಲಿ ಏನಿದೆ ಅಂದ್ರೆ ನಾವು ನಂಬಲ್ಲಿ ಏನತ್ತವಿ ಅಂದ್ರೆ ಹಿಸ್ಟರಿ ಓದೋದು ಆ ರಾಜ ಹಿಂಗಿದ್ದ ಈ ರಾಜ ಹಿಂಗ ರಾಣಿದ ಇದ್ರು ಹಿಂಗಿದ್ರು ಅಂತೇಳಿ ನಾವು ಬರೀ ಕತೆೆ ಹೇಳ್ದ ಕಥೆ ಹೇಳ್ತವಿ. ಮ್ಮ ನಮಗೆ ಕಥೆ ಹೇಳಿದ್ರ ಏನ್ ಮುಂದ ಜೀವನದಲ್ಲಿ ಏನ್ ಕೆಲಸಕ್ಕ ಬರ್ತಾ?
ಹ್ಮ ಏನು ಕೊಡಲ್ಲ.
ಮತ್ತೆ ನಮ್ಗ ಏನ್ ಏನ್ ಹೇಳ್ಬೇಕಂದ್ರೆ ಮೊದಲನೇದಾಗಿ ಒಳ್ಳೇಯದನ್ನ ಕಲ್ಸ್ಬೇಕು. ಅದೇ ಮೇನ್ ನಮ್ಗೆ ಒಳ್ಳೇದೇ ಕಲ್ಸೋದಿಲ್ಲ. ನಾವು ಯಾರಿಗೆ ಗೌರವ ಕೊಡೋದು ರೆಸ್ಪೆಕ್ಟ್ ಕೊಡೋದು ಮತ್ತೆ ಯಾರ ದೊಡ್ಡರ ಮುಂದೆ ಹೆಂಗ್ ಮಾತಾಡಬೇಕು ಏನಿಲ್ಲ ಅಂತ ಹೇಳಿ ಮತ್ತೆ ಒಳ್ಳೆ ರೀತಿ ನೀತಿಗಳು ಪಾಠ ಕಲ್ಸೋದಿಲ್ಲ ನಮ್ಮ ಹತ್ರ ಅದನ್ನ ಬಿಟ್ಟು ಆ ರಾಜ ಹಿಂಗಿದ್ದ ಆ ರಾಜ ಇಷ್ಟು ಇವ್ರ ಮೇಲೆ ಯುದ್ಧ ಮಾಡಿದ ಹಿಂಗ ಮಾಡಿದ ಅಂತ ಬರೀ ಇದೇ ಕಳಸ್ತಾರ ನಮ್ಮ ಬಲ್ಲಿ
ಹೌದದು ಅದು ಮಾತ್ರ ನಿಜಾನೆ.
ಏನ್ ಮಾಡ್ತಾರ ಅಂದ್ರೆ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ನೀತಿ ಇಂತ ಒಂದು ಸಪ್ರೇಟ್ ಆಗಿರ್ತ್ತ. ಇರತಕ್ಕಂಥ ಅವ್ರ ಜೀವನವನ್ನೇ ಕಟ್ಟಕೊಳಕ್ ಅಂತ ಹೇಳಿ ಬಿಟ್ಟಬಿಡ್ತಾರೆ ಅವ್ರು ಅವ್ರ ತಂದೆ ತಾಯಿಗಳು ಅವ್ರಿಗೆ. ನಂಬಲ್ಲಿ ಹೆಂಗಿದೆ ಅಂತ ಅಂದ್ರೆ ನಮ್ಮ ನಂಬಲ್ಲಿ ನಮ್ಮ ತಂದೆ ತಾಯಿರುಗಳು ಏನ್ ಮಾಡ್ತಾರ ಅಂದ್ರೆ ದುಡ್ಡು ಮಾಡಿ ದುಡ್ಡು ಮಾಡಿ ದುಡ್ಡು ಸಂಪಾದನೆ ಮಾಡಿ ಅವ್ರ ಮಕ್ಕಳಿಗೆ ಇಟ್ಟ ಹೋಗ್ತಾರೆ ಅವ್ರ ಹತ್ರ ಇಲ್ಲ ಅವ್ರ ಹತ್ರ ಅವರ ಬಲ್ಲಿ ಎಷ್ಟೇ ದುಡ್ಡ ಇರ್ಲಿ ಅವರು ಕೋಟ್ಯಾಧಿಪತಿ ಇದ್ರು ಕೂಡ ಅವ್ರ ಮಕ್ಕಳಿಗೆ ಎಷ್ಟು ಶೇರ್ ಮಾಡ್ತಾರ ಅಂತಂದ್ರೆ ಅವ್ರು ಆ ದೇಶಕ್ಕೆ ಕ್ಕೆ ಆ ಹುಡುಗ ಏನಾದ್ರೂ ಕೊ ಕೊಡುಗೆ ಕೊಡಬೇಕು ಅಂತ ಹೇಳಿ ಅವರ ಮನಸ್ಸಲ್ಲಿ ಇದೆ ಆದ್ರೆ ನಮ್ಮ ಭಾರತದ ಮನಸ್ ತಂದೆ ತಾಯಿಯರ ಮನಸಲ್ಲಿ ಹಿಂಗೆ ಇಲ್ಲೇ ಇಲ್ಲ.
ಹ್ಮ್
ಹಾಗಂತ ಹೇಳಿ ನಮ್ ದೇಶ ದಿನೇ ದಿನೇ ಹಿಂದಕ್ ಕ್ಕ ಹೋಗ್ತಾ ಇದೆ ಆದ್ರೆ ಅದು ಚೀನಾ ಈಗ ಇನ್ನೊಂದು ಏನಿಲ್ಲ ಅಂತಂದ್ರೆ ಇನ್ನೊಂದು ಹತ್ತು ವರ್ಷದಲ್ಲಿ ದೊಡ್ಡ ನಂತಳಿ ಅಂತೂ ಕರ್ಸೊಂಡಿರ್ತಕ್ಕಂತಥ ಅಮೆರಿಕವನ್ನು ಕೂಡ ಹಿಂದಿಕ್ಕೆ ಹಾಕಿ ಅದು ದೊಡ್ಡನ್ನ ಆಗ್ಬಿಡ್ತು ಆಗ್ಬೋದ ಅಂತ ಹೇಳಿ ನನ್ನ ಇದು ಬರವಸೆ.
ಹ್ಮ ಹ್ಮ್ ಹ್ಮ್ ಮತ್ತೆ ಈ ಈ ತರ ಎಲ್ಲಾ ಸ್ಪೆಷಲಿಟಿ ಕೊಟ್ಬಿಟ್ಟು ಈ ತರ ಮುಂದುವರ್ತಾ ಇತತ್ತ ಅಂತ ಅಂತಂದ್ರೆ ಇಡೀ ನಮ್ಮ ಇಡೀ ನಮ್ಮ ಪ್ರಪಂಚಕ್ಕೆ ದೊಡ್ಡ ರಾಜ್ ದೊಡ್ಡ ದೇಶ ಆಗ್ಬೋದ ಆತವೂ
ಹ ಈಗ ಪ್ರೆಸೆಂಟ್ ಪ್ರಸ್ತುತವಾಗಿ ಫಸ್ಟ್ ಯಾವ್ದ ದೊಡ್ಡ ಅಂದ್ರೆ ಅಮೆರಿಕ ಆ ಇತ್ತು ಸೆಕೆಂಡ್ ಯಾವ್ದ್ ಬರ್ತೈತಿ - ಅಂತಂದ್ರೆ ಬ್ರಿಟನ್ ಅಂತ ಹೇಳಿ ಬರ್ತಿತ್ತು ಮತ್ತೆ ಥರ್ಡ್ ಯಾವ್ದ ಅಂದ್ರೆ ರಷ್ಯಾ ಅಂತ ಹೇಳಿ ಬರ್ತಿತ್ತು. ಇತ್ತು ಈಗ ಎಲ್ಲಿಗೆ ಹೋಗಿದೆ ಅಂದ್ರೆ ಚೈನಾ ಫಸ್ಟ್ ಇದು ಸೆಕೆಂಡ್ ಥರ್ಡ್ ಬ್ರಿಟನ್ ಮತ್ತು ರಷ್ಯಾ ಹಿಂದಕ್ಕೆಆಗಿ
ಹ್ಮ್
ಸೆಕೆಂಡ್ ಇದೆ ಮತ್ತು ಕೆಲವೊಂದು ಕೆಲಸದಲ್ಲಿ ಮೊದಲನದೇ ಚೈನಾನೇ ಇದೆ ಇಂತ ಇಷ್ಟು ದಿನ ಈಗ ಈಗ ಅಮೆರಿಕ ಏನಾದ್ರೂ ಕೂಡ ಒಂದು ಯಾವುದಾದರೂ ಹೆಜ್ಜೆ ತಗೋಬೇಕಾದ್ರು ಕೂಡ ಇಪ್ಪತ್ ಸಲ ಯೋಚನೆ ಮಾಡ್ತದೆ. ಯಾಕಂದ್ರೆ ಏನೇನಾದ್ರು ನಾವು ಅದ ಹೆಜ್ಜೆ ತಗೊಂಡ್ ಬಿಟ್ಟು- ಅಂದ್ರೆ ಚೈನಾವನ್ನು ನಮ್ಗೆ ಬಿಡುದಿಲ್ಲ ಅಂತ ಹೇಳಿ ಅಷ್ಟು ಭಯ ಇದೆ ಅವ್ರಿಗೆ.
ಹ್ಮ್ ಭಯ ಭಯ ಭಯದ ಜೊತೆ ಮತ್ತೆ ಮುಂದುವರಿಯುವ ಒಂದು ಸಾಹಸ ಇದೆ ಅವರ ಅವರತ್ರ -
ಸಾಹಸನೂ ಇದೆ ಮತ್ತೆ ಇಲ್ಲಿ ನೋಡಿ ಅವರು ಅವರ ಅವರಲ್ಲಿ ಇರ್ತಕ್ಕಂತಹ ಪ್ರಧಾನ ಮಂತ್ರಿ ಏನಿದಾರಲ್ಲ ಅವ್ರ ದೇಶಕ್ಕೆ ಹೋಗಿ ಅಮೆರಿಕಾಗೆ ಅಮೆರಿಕದವರ ದೇಶದಲ್ಲಿ ಇರ್ತಕ್ಕಂತಹ ಪ್ರಧಾನ ಮಂತ್ರಿಗಳು ಚೈನಾಕ್ಕೆ ಬಂದು ಓ ಅವರಿಗೆ ಗೌರವ ಮಾಡಿ ಎಲ್ಲ ಹೋಗ್ತಾರೆ ಆದ್ರೆ ನಂಬಲ್ಲಿ ಹೆಂಗಿದೆ ಅಂದ್ರೆ ನಂಬಲ್ಲಿ ಇರ್ತಕ್ಕಂತ ನರೇಂದ್ರ ಮೋದಿ ಇರ್ಬೋದು ಮತ್ತೆ ಯಾರಾದರು ಇರಬಹದು ಇನ್ನ ಆದ್ರು ಅವ್ರು ಪ್ರಧಾನ ಮಂತ್ರಿ ಇದಾರಲ್ಲ ನಮ್ಮವರು ಅಲ್ಲಿಗೆ ಹೋಗಿ ಅವರು ಅವರು ಮುಂದ ಅವ್ರು ಹೇಳಿದಂಗೆ ಕೇಳ್ತಾರೆ ಅಂದ್ರೆ ನಮ್ಮ ನಮ್ ಏನಿದ್ದಾರೆ ಎಲ್ಲ ಪ್ರಧಾನ ಮಂತ್ರಿಗಳು ಅವ್ರು ಹೇಳ್ದ ಕೈ ಗೊಂಬೆಗಳಿದ್ದಂಗೆ ನಮ್ಮ ಪ್ರಧಾನಮಂತ್ರಿಗಳು ಸ್ವಂತವಾದಂತಹ ನಿರ್ಧಾರ ಗುಣಗಳನ್ನು ಮತ್ತೆ ನಮ್ಮ ದೇಶಕ್ಕೆ ಏನು ಒಳ್ಳೇದಿದೆ ಏನು ಕೆಟ್ಟಿದೆ ಅಂತ ಹೇಳಿ ಹ ಗೊತ್ತಿದ್ರು ಕೂಡ ಅವರು ಒಳ್ಳೆ ಸಲುವಾಗಿ ಅಂದ್ರೆ ತಮ್ಮ ಜೀವನದಲ್ಲಿ ಅವರು ಇರಲಿಕಂತಾಗಿ ಹ್ಹ ಅವರು ಇದಿಂಗ ಅವರು ಕೊಯ್ ಕೈ ಗೊಂಬೆ ಆಗತ್ತಿದಾರೆ ಈಗ
ಹೌದ ಅದೇ ತರ ಆಗ್ಬಿಟ್ಟದ ನೋಡ
ಮತ್ತೆ ಅದು ಎಫಟಿನ್ ಫೈಲ್ ಅಂತಲ ಗೊತ್ತಿರ್ಬೋದ ನಿಮಗೆ ಅಷ್ಟು ಇದಾಗಿತ್ತು ಗೊತ್ತಾಗಿತ್ತಲ್ಲ ಎಲ್ಲಾ ಜಗತ್ತಿಗೆ ಅದರಲ್ಲಿ ನಮ್ಮ ನರೇಂದ್ರ ಮೋದಿ ಅವರ ಹೆಸರು ಕೂಡ ಇತ್ತಲ್ಲ
ಅದರಲ್ಲಿ ಎಫೆಲ್ ಕೂಡ ಬಂದಿತ್ತಾ ನನಗೆ ಅಷ್ಟು ಗೊತ್ತಿಲ್ಲ ನಾ ಅಷ್ಟು ಇದು ಮಾಡಿಲ್ಲ
ಮತ್ತೆ ನಮ್ಮ ನರೇಂದ್ರ ಹೆಸರು ಕೂಡ ಇತ್ತು ಅದ್ರ ಏನ್ ಇತ್ತು ಅಂತಂದ್ರೆ ಅವರು ಇಸ್ರೇಲ್ ಪ್ರಧಾನಿ ಇದ್ರಲ್ಲ ಲ್ಲಾ ಅವರ ಮುಂದೆ ಇವರು ಡಾನ್ಸ್ ಮಾಡತಾರೆ ಅವ್ರ ಸಲವಾಗಿ ಇವುರು ಡ್ಯಾನ್ಸ ಮಾಡ್ತಾರಂತೆ ನರೇಂದ್ರ ಮೋದಿ ಅಂತ ಹೇಳಿತ್ತು ಅದ್ರಲ್ಲಿ ಮೆನ್ಷನ್ ಮಾಡಿದ್ರು
ಹು
ಮತ್ತೆ ನೋಡಿ ನೀವು ಒಂದು ದೇಶದ ಒಂದು ನೂರಾ ನಲವತ್ತು ಕೋಟಿ ಜನಸಂಖ್ಯೆ ದೇಶದ ಒಬ್ಬ ಪ್ರಧಾನಮಂತ್ರಿ ಹ ಒಂದು ಚಿಕ್ಕ ದೇಶ ಸರಿ ಒಂದು ನಮ್ಮ ಕರ್ನಾಟಕ ರಾಜ್ಯದಷ್ಟು ಇದ್ದಿರಲಂತಹ ಒಂದು ಇಸ್ರೇಲ್ ಅಷ್ಟು ಅಂತ ದೇಶ ದೇಶಕ್ಕೆ ಅದು ದೇಶ ಅಂತೇಳಿ ಕೂಡ ಇನ್ನು ಒಂದು ಕೆಲವು ರಾಜ್ಯ ರಾಜ್ಯಗಳು ರಾಷ್ಟ್ರಗಳು ಅದಕ್ಕೆ ಮಾನ್ಯತೆನೆ ಕೊಟ್ಟಿಲ್ಲ ಅಂತ ಒಂದು ರಾಜ ರಾಷ್ಟ್ರಕ್ಕೆ ಅಂತ ರಾಷ್ಟ್ರದ ಪ್ರಧಾನಮಂತ್ರಿಗೆ ನಮ್ಮ ನರೇಂದ್ರ ಮೋದಿ ಅವರು ಅವರು ಮುಂದೆ ಹೋಗಿ ಕುಣಿತಾರ ಅಂತಂದ್ರೆ ಎಷ್ಟು ಎಷ್ಟು ಕೈ ಗೊಂಬಿಗಳಾಗಿರ್ಬಹುದು ಅಂತೇಳಿ ನೀವು ತಿಂಕ್ ಮಾಡ್ಬೋದಲ್ಲ ನಮ್ಮ ಪ್ರಧಾನಮಂತ್ರಿಗಳು ಹ್ಹು
ಹಾ ಕೈಗೊಂಬೆ ಅಂತಲ್ಲ ಅಷ್ಟು ಬಲಿಷ್ಠವಾಗಿದಾವ ದೇಶಗಳು ಹು ಹಜ್
ಅಲ್ಲ ರೀ ನಮ್ಮ ಒಂದು ಕರ್ನಾಟಕದಷ್ಟು ಒಂದು ರಾಜ್ಯ ಇದೆಯಲ್ಲ ನಮ್ಮ ಕರ್ನಾಟಕದಷ್ಟು ರಾಜ್ಯ ಹಅ ಅಷ್ಟೇ ಅಷ್ಟು ಒಂದು ರಾಷ್ಟ್ರ ಇದೆ ಅವರದ್ದು ಇಷ್ಟೇ ಇಸ್ರೇಲ್ ಅಂತೇಳೆ ಹ್ಹ ಅಂತಹ ರಾಷ್ಟ್ರದ ಮುಂದೆ ನಮ್ಮ ಇಷ್ಟು ದೊಡ್ಡಂತವಾದ ರಾಷ್ಟ್ರದ ಪ್ರಧಾನಮಂತ್ರಿ ಗಳು ಬಗ್ಗತಾರಂತಂದ್ರೆ ಅವ್ರ ನೋಡಿ ಅವರದು ಎಷ್ಟು ವಿಚಾರಗಳು ಏನು ಎಷ್ಟು ಇದ ಇದು ಸ್ಟ್ರಾಂಗ್ ಇದಾವ ಅಂತೇಳಿ ಹ್ಹು
ಹು ಅದು ನಿಜ ಬಿಡು ಇವಾಗ ಅವ್ರ ಮೊದಲೇನೆ ಮೊದ್ಲಿಂದಾನ ಅವ್ರ ಪೂರ್ವಜರದಿಂದಾನನೆ ಎಲ್ಲ ಸ್ಟ್ರಾಂಗ್ ಹಾಕೊಂತ ಬಂದಿದಾರೆ ಅವರು ನಾವು ಕೂಡ ಸ್ಟ್ರಾಂಗ್ ಆಗಿದ್ದೀವಿ ಅಂದ್ರೆ ನಮ್ಮ ನಮ್ಮ ದೇಶದಲ್ಲಿ ಯೂತ್ ಗಳು ಸ್ವಲ್ಪ ತೆಲೆಕೆಟ್ಟ ಇವಳಲ್ಲ ಸ್ಟ್ರಾಂಗಲ್ಲ
ಅದೇ ಇಲ್ಲಿ ನೋಡಿ ಯೂತ್ ಗಳಿಗೆ ಮೊದಲನೇದಾಗಿ ಮೊದಲನೇದಾಗಿ ಏನಂತಂದ್ರೆ ಯೂತ್ ಗಳಿಗೆ ಹುಟ್ಟಿದ ತಕ್ಷಣಾ ಆ ಹುಟ್ಟಿದಾದ್ಮೇಲೆ ಯೂ ಈಗ ಏನು ಶಾಲೆ ಕಳಸ್ತಾರಲ್ಲ ಶಾಲೆಯಲ್ಲಿ ಏನೇನು ನೀತಿ ಬೋಧನೆ ಒಳ್ಳೆಯ ಬೋಧನೆ ಮತ್ತೆ ಅದು ಅನ್ನು ಬಿಟ್ಟು ಮತ್ತು ಸೈನ್ಸ್ ನಲ್ಲಿ ಟೆಕ್ನಾಲಜಿಯಲ್ಲಿ ಓತ್ಸದ ಬಿಟ್ಟು ಅದು ಬಿಟ್ಟು ಆ ರಾಜ ಹಿಂಗೆ ಮಾಡಿದ ಜಾತಿ ಜಾತಿಯಲ್ಲಿ ಜಗ ಜಗಳ ಹಚ್ಚೋದು ಅದು ಒಂದು ಪಾಠಗಳು ಇಟ್ಟಿದ್ರೆ ಆ ಹುಡುಗುರು ಮನಸ್ಸಲ್ಲಿ ಏನ್ ಬೆಳೀತ ಅಂದ್ರೆ ಜಾತಿ ಜಾತಿ ಕೋಮುವಾದಗಳು ಬೆಳೆದು ಅವ್ರ ಮುಂದೆ ಅವ್ರು ಅದು ಕೆಲ್ಸ ಮಾಡ್ತಾರಲ್ಲ
ಹಾ ಅದು ನಿಜ
ಮತ್ತೆ ಅದನ್ನು ತಗಸಿ ಬಿಟ್ಟಿದ್ರಂದ್ರೆ ಇವ್ರು ಮತ್ತೆ ಅದೇ ನೀತಿ ಬೋಧನೆ ಕೊಟ್ಟಿದ್ರಂದ್ರೆ ಹ್ಹ ಒಳ್ಳೆ ಒಳ್ಳೆ ಬೋಧನೆಯನ ಇಟ್ಟಿದ್ರಂದ್ರೆ ಟೆಕ್ನಾಲಜಿ ಬಗ್ಗೆ ಪಾಠಗಳು ಇಟ್ಟಿದಂದ್ರೆ ನಮ್ಮ ದೇಶದಲ್ಲೂ ಕೂಡ ಟೆಕ್ನಾಲಜಿಯಲ್ಲಿ ಮುಂದ ಮುಂದ ಬರ್ತಿತ್ತು
ಟಕ್ ಹಾ ಮುಂದೆ ಬರ್ತಾ ಇತ್ತು ತಿತಿತಿಸ್
ಅದನ್ನ ಬಿಟ್ಬಿಟ್ಟು ಆ ರಾಜ ಇವನಿಗೆ ಹಿಂಗ್ ಇಷ್ಟರಲ್ಲಿ ಹೊಡೆದಿದ್ದ ಈ ರಾಜ ಇಷ್ಟರಲ್ಲಿ ಹೊಡೆದಿದ್ದ ಅಂತ ಹೇಳಿ ಹೇಳ್ತಾರೆ ರೆ
ಹ್ಹ ಹ ನಮ್ಮ ಹತ್ರ ಜಾಸ್ತಿ ಟೆಕ್ನಾಲಜಿ ಬಿಟ್ಬಿಟ್ಟು ಆಫ ಡಾಟಾ ಇರುತ್ತಲ್ಲ ಅದ್ರ ಬಗ್ಗೆ ಜಾಸ್ತಿ ಓದತಾರೆ ಪುಸ್ತಕನ ಜಾಸ್ತಿ ಓದತ್ತಾರ ನಮ್ಮ ಹತ್ರ ಹ್ಹಿ ಟೆಕ್ನಾಲಜಿಯನ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಖ್ಖ ಇವಾಗ ನಾವೇ ಆಯ್ತಲ್ಲ ನಾವೇ ಇವಾಗ ದೇಶದ ಯವಕರು ಸೊ ನಮ್ ಕೂಡ ಅಷ್ಟೇ ನಾಲೆಜ್ ಇಲ್ಲ ನಮ್ ಹ ಅವ್ರ ಹತ್ರ ಇರೋ ನಾಲೆಜ್ ಕೂಡ ನಮ್ಮ್ ಹತ್ರ ಇವಾಗ ಒಂದು ಟೂ ಪರ್ಸೆಂಟ್ ಇಲ್ಲ ಇವಾಗ ಇವಾಗ ಚೆನ್ನದ್ರ ಹತ್ರ ಇರೋ ನಾಲೆಜ್ ಉಡ್ರ ಹತ್ರ ಇರುತ್ತಲ್ಲ ನಾಲೆಜ್ ಇವಾಗ ಟೆಂತ್ ಸೆಕೆಂಡ್ ಪೀಸ್ ಕಡತಿರೋ ನಾಲೆಜ್ ಕೂಡ ನಮ್ಮ ಹತ್ರ ಇಲ್ಲ ಇವಾಗ
ಈಗ ನೋಡಿ ಪ್ರಸ್ತುತವಾಗಿ ಹೆಂಂಗಗೆ ಇದೆ ಬಿಟ್ಟಿದೆ ಅಂದ್ರೆ ಈಗ ಒಬ್ಬ ನಮ್ಮ ಇಂಡಿಯಾದಲ್ಲಿ ಎವರೇಜ್ ಹುಡುಗ ಒನ್ನೇಂತ ಹಿಡಿದು ಹತ್ತರ ಮಟ್ಟ ಕಂಪ್ಲೀಂಟ್ ಮಾಡಿ ಮತ್ತೆ ನರ್ಸಿಂಗ್ ಕೂಡ ಕಂಪ್ಲೀಟ್ ಇ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿ ಲ್ಲ ಅಷ್ಟು ಕಂಪ್ಲೇಂಟ್ ಮಾಡಿ ಏನು ನಾಲೆಜ್ ಅನ್ನು ಅಂತ ಗಳಿಸಿರ್ತಾನೋ ಅಷ್ಟು ನಾಲೆಜ್ ಅವನು ಅಲ್ಲಿ ಚೀನಾದಲ್ಲಿ ಬರೀ ಐದನೇ ಕ್ಲಾಸ್ ಕಂಪ್ಲೀಟ್ ಆಗೋ ಮಟ್ಟನ ಕಲ್ತಿರ್ತಾನೆ ಮತ್ತೆ ಅಲ್ಲಿ ಒ ಅಲ್ಲಿ ಐದನೇ ಕ್ಲಾಸ್ ಮಟನೆ ಅವನು ಹೊಸ ಹೊಸ ಆವಿಸ್ಕಾರಗಳನ್ನು ಮಾಡ್ತಾ ಇರ್ತನೆ ಮತ್ತೆ ಅಲ್ಲಿಂದನ ಒಂದು ಒಂದು ಅಥವಾ ಆಧಾಯ ಅಂತ ಹೇಳಿ ಇರ್ತಲ್ಲ ಅವನು ಇನ್ಕಮ್ ಮಾಡ್ತಾ ಇರ್ತಾನೆ ಅವನು
ಹೌದು ಹೌದು ಅದು ಮಾತ್ರ ನಿಜನ ಬಿಡಿ ಇವಾಗ ಸ್ವಲ್ಪ ಮನೆಯಿಂದ ಕಾಲ್ ಬರ್ತಾದೆ ಅಣ್ಣ ಆಮೇಲೆ ಕಾಲ್ ಮಾಡ್ಲ
ಸರಿ ಸರಿ